ಹಾ ಹೇಳಿ.
ಹೇಳ್ರಿ ಹೆಂಗೆ ಕಟ್ ಮಾಡ್ಬಿಟ್ರಿ ಕಾಲ್ನ.
ಹೇ ಅದು ಸ್ವಲ್ಪ ನನಗ್ ಕಾಲ್ ಬಂತು ಹಂಗೆ ಹೇಳೋ ನಿಮ್ಗೆ ಹೇಳ್ದ ನಿಮ್ಗೆ ಕೇಳ್ಸಿಲ್ಲ ಅನ್ಸುತ್ತೆ ಹಂಗೆ. ಕಟ್ಟಾಗಬಿಡ್ತು.
ಹ್ಮ್.
ಏನದ್ದು ಏನೋ ಹೇಳ್ತಿದ್ರಲ್ಲ.
ಇವಾಗ ಬೇರೆ ಬ್ರ್ಯಾಂಡ್ ಸಿಮ್ ತಂಡ್ರೆ ಬೇರೆ ಕಂಟ್ರಿ ಹೋಗಿ ಚೇಂಜ್ ಮಾಡ್ಬೇಕಾಗುತ್ತೆ.
ಹ್ಮ.
ನಮ್ದ್ ಆಥರ ಚೇಂಜ್ ಮಾಡ್ಬೇಕು ಅಂದ್ರೆ ಯೂನಿವರ್ಸ್ಗೆ ಹೋಗ್ಬೇಕು ಬೇರೆ ಯೂನಿವರ್ಸ್ಗೆ.
ಬೇರೆ ಯೂನಿವರ್ಸ್ಗೆ ಅಂದ್ರೆ ಎಲಿಯನ್ನ ಇರೋ ಜಾಗಕ್ಕೆ ಹೋಗ್ಬೇಕಾ.
ಹಾ.
ಹ ಈ ಭೂಮಿ ಮೇಲೆ ಎಲ್ಲಾ ಕಡೆನೂ ಅದೇ ಸಿಮ್ ಆಗತ್ತೆ.
ಹ ಭೂಮಿ ಒಳಗ ಹೊಗುತ್ತೆ ಬೇಕಾದ್ರೆ.
ಭೂಮಿ ಒಳಗಕ ಹಾಕಿ ಭೂಮಿ ಒಳಗಡೆ ಹೋಗಕ್ಕ ಆಗಲ್ವಲ್ಲ.
ಹೋಗ್ಬೋದು.
ಹೋಗ್ಬೋದು ಅದು ನಮ್ಮ ಟೈಮ್ ಎಲ್ಲ ಮುಗದಮೇಲೆ.
ಹಂಗೆ ಟೈಮ್ ಮುಗೋದಮ್ಮೆ ಲೆನು ಮಾತಾಡ್ಬೋದು ಕಣಲೆ ಯ. ನಿುಮಗೆ ಒಂದ್ಸಲ ಕಳ್ಳನಾಸ್ ಹಾಕ್ಸಿದ್ರೆ ಮುಗಿಯತು.
ಟೈಮ್ ಮುಗಿದ್ಮೇಲ್ ಮಾತಾಡಕ್ ನಾವೇ ಇರಲ್ಲಾ
ತಡ್ರಿ ಹೇಳ್ತಾಗಾದ್ರೂ.
ಯಾರ್ ತಗ ಮಂತಣ್ಣಾನ ಏನಲ್ಲಿ. ಕ್ಯ್ ಇದು ಏನಂತಾರೆ.
ಆತ್ಮಗಳ ಜೊತೆ ಬೇಕಾದ್ರೂ ಮಾತಾಡ್ಬಹದು ಅದರಲ್ಲಿ.
ಹ ಹೌದಾ ಬಟ್ ಒಳ್ಳೆ ಆತ್ಮಗಳ ಇರ್ತಾವಲ್ಲ ಅಸ್ ಸಿಗತ್ತಾ.
ಹು
ಹ ಹ ಹ.
ಎಲ್ಲಾ ನಿಮತಾರನ ಒಳ್ಳೇ ರಾಗಿರ್ಬೇಕಲ್ರರಿ.
ಪ್ಚ್ಲ್ ಏ ಓಹ ಸುಮ್ನೆರಿಗೂರಿ ಅಲ್ಲ ಯಾರ ಒಳ್ಳೆಯವರು ಯಾರ್ ಕೊಟ್ಟೋವ್ರ ಅಂತ ಒಂದೇ ಕ್ಷಾರಕ್ಕೆ. ಪ್ಚ್ ಡಿಸೈಡ್ ಮಾಡಕ್ ಆಗಲ್ಲ.
ಹೌದಾ
ಹೌದು
ಹು
ಅದ ಹೆಂಗ ರೀ ಡಿಸೈಡ್ ಮಾಡಬಿಡ್ತೀರಾ ನಾ ಇವಾಗ ಮಾತಾಡ್ತಾ ಇರ್ತನಿ ಒಂದ ಹತ್ತ್ ನಿಮಷ ಮಾತಾಡಿದ ತಕ್ಷಣ ಒಳ್ಳೆವರ ಅಂತ. ಬೀಡಾಕತ್ತಾ.
ಉ ಹು
ಹು ನಾವ ಇ ಒಳ್ಳೋರ್ ತರಾ ಮಾತಾಡ್ತಾ ಇರ್ತಿವಾ ದನ್ ಹಿಂದೆಗ ನಾವ ನಿಮಗ್ ಕೆಟ್ಟದ್ ಬಸ ಬೈಸಿದ್ರೆ.
ಹ್ಮ ಎಲ್ಲಾ ಮಾತಾಡ್ಬೇಡ್ರಿ ಬೇಜಾರಾಗುತ್ತಿ
ಅಲ್ಲಾರ ಹೇಳ್ತಿರೋದು ಯಾರನು ಒಂದೇ ಸರಿಗೆ ಒಳ್ಳೇವರಂತ ಹೇಳಕ್ ಆಗಲ್ಲ
ಹಾ
ಅದ್ರ ಬಗ್ಗೆ ತಿಂಕ್ ಮಾಡಿನೇ ಇದ್ ಮಾಡ್ಬೇಕು.
ಹು
ಹು ಒಂದೇ ಸಾರಿ ಒಳ್ಳೆಯವರಂತ ಹೇಳಿದ್ರೆ. ಅಷ್ಟೆ ನೀಮ್ಮ ಮನ ಮುಗಿಸಬಿಡ್ತಾರೆ
ಹೌದು.
ಹು.
ನಾವ್ ಅಂದ್ಕೊಂತೀವಿ ಒಳ್ಳೇರು ಅಂತ ಅವ್ರಾಲೇ ಆರ್ಡ್ರ್ ಮಾಡಿರ್ತಾರೆ ಡ್ರ ಮೊಲು
ಆ ತರ
ಹ್ಮ್
ಹ್ಮ್ ಹ್ಮ್ ಹ್ಮ್ ಮತ್ತೆ
ಆ ಡ್ರಮ್ ಡೆಲಿವರಿ ಆಗ್ತ ನಮ್ಮನ್ನು ಡೆಲಿವರಿ ಮಾಡ ಕಳಿಸಸ್ಬಡ್ತ ಮೇಲೆ
ಅದೇ ಡೈರೆಕ್ಟ್ ಇದ್ರದಕ ಕ ಕೈಲಾಸ ಕಳಿಸ್ತ ಇಾರದೆೇ
ಅವಾಗ ನಾವು ಫೋನ್ ತಗೊಂಡು ಹೋಗ್ಬೇಕಾಗುತ್ತೆ ನಮ್ ಸಿಮ್ಮ್ ಇರೋ ಫೋನ್
ಹ ಹಾ ಯಾಕಡ್ರೆ ಏನ್ ಮಾಡಿ ಗೊತ್ತಾ ಹುಡ್ಗಿರ್ ದವಾಗಲ್ರ್ತದಲ್ಲ ಅವ್ರ ಜೊತೆ ಮಾತಾಡಿ ಕುೂತ್ಕೊಂಡು ನೀವ್ ಹೆಂಗ್ಸತ್ ಸತ್ರಿ ಯಾಕ್ ಸತ್ರಿ ಯಾಕ ಸತ್ತೋಗ್ಬಿಟ್ರಿ ಯಾವ್ ರೀಸನ್ಕ್ ಸತ್ರಿ ಹೆಂಗ್ ಸತ್ರಿ ಎಂತ ಎಲ್ಲಾ ಕೇಳಿ ಹ್ಮ್ ಹಂಗ ಕೇಳ್ಕೊಂಡೊಂಡು ದಬ್ಬತರ ಹೋಳಾ ಆಡ್ಕೊಂಡಿರಿ
ಅದೇ ಬೆಸ್ು ಕಣ್ರಿ ದೇವಾವತರ ಓಡಾಡೋದು
ಹೌದಾ
ಹ್ಮ್ ಮನುಷ್ಯ ಆಗಿರೋದ್ ಕಷ್ಟ
ಹೇ ಮನುಷ್ಯಾಗಿರೋದ್ ಕಷ್ಟ ಅಂತ ಅಲ್ಲ ಎಲ್ಲರಿಗೂ ಕಷ್ಟ ಇರತ್ತೆ ಬಟ್ ಅದನ್ನ ನಾವು ಸಾಾಲವ್ ಮಾಡ್ಕೊಂಡು ಮುಂದೆ ಹೋಗಕೊಂಡು ಹೋಗ್ಬೇಕಷ್ಟೆ
ಸಾಲ್ವ್ ಮಾಡಕ್ ನಮಗೆ ಮ್ಯಾಕ್ಸ್ ಬರಲ್ವಲ್ಲ
ಹ್ಮ ನಾನನ್ ಅದನ್ ಹೇಳಲಿಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ರ ನಮ ಬರೋ ನಮ್ಗೆ ಏನ್ ಪ್ರಾಬ್ಲಮ್ಸ್ ಗಳು ಬರುತ್ತೆ ನಮ್ ಲೈಫ ಅಲ್ಲಿ ಅದೊಂದು ಸಾಲ್ ಮಾಡ್ಕೊಂಡ್ ಹೋಗಬೇಕು ಅಂತ ನಿಮ್ಗೆ
ಫಾರ್ಮಲ ಕಲ್ತಿಲ್ಲ
ಕಲ್ತಿಲ್ಲಾ ಅಂದ್ರೆ ನಿಮ್ ಅಮ್ಮ ಹತ್ರ ಕೇಳಿ ಅವ್ರು ಎಲ್ಲಾ ಕಷ್ಟ ನೋಡ್ಕೊಂಡ್ ಬಂದಿರ್ತಾರ ಅವ್ರಗೆ ಹೆಂಗ ಹೆಂಗ ಯಾವ್ದ ಸಲ್ಯೂಷನ್ ಇರ್ಬೇಕ ಅಂತ ನಿಮ್ಮ ಅಮ್ಮನ್ ಗೊತ್ತಿರುತ್ತೆ
ಹ್ಮ್ ಹಗೆ
ಹ್ಮ್ ಎಲ್ಲಾ ನಿಮ್ಮಪ್ಪನ ಕೇಳಿ ಅವ್ರ ಗೊತ್ತಿರತ್ತೆ ಅಮ್ಮಂದಿರ್ಗ ಯಾವಾಗ ಗೊತ್ತಿರಲ್ಲ ಎಲ್ಲ ಗೊತ್ತಿರತ್ತೆ ಗೊತ್ತಾ ನಿಮ್ಗೆ ಅವ್ರಗ್ ಗೊತ್ತಿಲ್ಲ ಅನ್ನೋ ತರ ಇರ್ತಾರೆ
ಹೌದಾ
ಹಾ ಅವ್ರ ಹೆಂಗತ್ತಾ ನಿಮ್ಗೋಸ್ಕರ ಏನೇನೋ ತ್ಯಾಗ ಮಾಡಿರ್ತಾರೆ ಅವ ಲೈಫ್ ಅಲ್ಲಿ ಹಿಂಗಿರ್ಬೇಕ ಹಂಗಿರ್ಬೇಕ ಅನ್ಕೊಂಡಿರ್ತಾರೆ ಅದನ್ನೂ ತ್ಯಾಗ ಮಾಡ್ಕೊಂಡು ಅವ್ರಿಗೆಗ್ ಬರೋ ಪ್ರಾಬ್ಲಮ್ಸ್ ಎಲ್ಲಾನ ಯಾರತ್ರನು ಶೇರ್ ಮಾಡ್ಕೊಂಡ್ದೆ ಅವ್ರೇ ಸಾಲ್ವ್ ಮಾಡ್ಕೊಂಡು ಹೋಗ್ತಾರ ನನ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅಷ್ಟೇ ಅಮ್ಮಂದಿರ್ಗೆಲ್ಲ ಗೊತ್ತಿರುತ್ತೆ
ಏನಾದ್ರ ಇಷ್ಟ ಚೆನ್ನಾಗ್ ಮಾತಾಡ್ತೀರಾ
ಓ ಹೋ ಹೋ ಹೋ ಹಂಗೇನಿಲ್ಲ
ಒಂದ್ ಸೆಕಂಡ್ಣ ಮುರ್ಗಿನ ಕಣ ಮುಂದೆ ಪಾಸ್ ಆಗ್ಬಿಟ್ಲು
ಹಓಬಬಬ್ಬಾ ಜಾಸ್ತಿ ನೆನ್ಸ್ಕೊಬೇಡ್ರಿ ಆಮೇಲೆ
ನಕ್ಕೆೆ
ಹಾ ಯಾಕಂತ ಅಂದ್ರೆ ನಿಮ್ ಹುಡ್ಗಿ ಕಣ್ಮುಂದೆ ಬಂದ್ಬಿಟ್ಟ ನಿಂಕೊಬಿಟ್ರೆ ಏನ್ ಮಾಡ್ತೀರಾ
ಏನು ಮಾಡಲ್ಲ
ಹ್ಮ್ ಅದಕ್ಕೆ ಸ್ವಲ್ಪ ಜಾಸ್ತಿ ನೆನ್ಪಿಸಕೊಬೇಡ್ರಿ
ಹ್ಮ್
ಹನ್ನದುು
ಅವ್ಳು ಬರಲ್ಲ ಅಂತ ಗೊತ್ತು ಅದಕ್ಕೆ ಮಾತಾಡೋದು
ಹೌದ
ಹ್ಮ್
ಹ್ಮ್ ಮತ್ತೆ
ಮತ್ತೆ
ಹ್ಮ
ಹೇಳ್ರಿ ಕೇಳೋಣ
ನಾವೇನಣಣ ನೀವ್ ಹೇಳಿ ನಾವ್ ಕೇಳಣ
ನೀವೇ ಸಾವಕಾರ ಡೈಲಿ ಕ ಹೇಕ್ ತಿಂತೀರಾ ಹೇಳ್ರಿ
ೈಲಿ ಏನ್ ತಿಂದಿಲ್ಲ ನಿನ್ನ ಹೇಳಿದ್ನಲ್ಲ ಹಂಗಿತ್ತು ಅದಕ್ಕೆ ತಗೊಂಡ್ ತಿಂದೆ ಅಷ್ಟೆ ಅಂತ
ಹ್ಮ್ ನಮಗ ಕೊಡರಿಿ ಇವಾಗ್ಲಿ
ಸರಿ ಬನ್ನಿ ಕೊಡ ನ್ದು ಅದ್ಕ
ಹ್ಮ್ ಎಲ್ಲಿ
ಹ್ಮ್ಮ ಮತ್ತೆ
ಹ್ಮ್ ಮತ್ತೆ ಬರ್ರಿ ನಮ್ಮ ಮನೆಗೆ ಹೋಗ್ಲಿ ಇದು ಸ್ವಲ್ಪ ನೀವ ನೀವು ಬರ್ತೀವಿ ಅಂದ್ರೆ ಏನ್ ಬೇಕಾದ ನಡಿಸ್ತೀವಿ ಅಂದ್ರೆ ಕಷ್ಟ ಆಗುತ್ತೆ ಬರಕ್ ನಾವು ಬೇರೆ ಸ್ಪೇಸ್ ಅಲ್ಲಿ ಇರೋದು
ಯಾವ್ದ
ಚಲ್ಲದು
ಅಲ್ಟಿ ವರ್ಷ
ಹ್ಮ
ಆ ತರ ನೋದಿಯಾ
ಹ್ಮ್
ಹ್ಮ ಗತ್ತಲ್ಲ ಹ್ಮ
ನಿಮಗ್ ಗೊ ನಿಮ್ಗೆ ಅನ್ನ್ತಾ ಇಲ್ಲ ನಾನು ಅತ್ತಿಂದ ಮಾತಾಡ್ತಿದ್ದೀನಿ ಅಂತ
ಏನು
ಅದ ತಿಂದ ಮಾತಾಡ್ತಿದ್ದೀನಿ ಅನ್ನಸ್್ತ ಆಯ್ತಾ
ತತ
ಒಳ್ಳೇದು ಹಂಗಗೆ ಅನ್ಕಳಿ
ಹ್ಮ
ಊಟ ಆಯ್ತಾ
ಏನು
ಊಟಾ
ಊಟಾನ ಇಷ್ಟ ಬೇಗಾನ ಅಕಲ್ಲದ ದ್ದ ಅಷ್ಟೆ
ಅದನ್ನು ನಾವು ಕೇಳಿದ್ದು ಅದನೇ ನಾವವು ಕೇಳು
ಒಂದ್ ನಿಮಿಷ ಇದೆ ಹಂಗೆ
ಹ್ಮ
ಹ್ಮ ಹೇಳಗ ಹಲೋ
ಹ್ಮ್
ಹ್ಮ್ ಹೇಳಿ ಹೇಳಿ
ಎಲ್ರಿ ಏನ್ ಹೇಳ್ತಿದ್ರಿ
ಹಾ ಏನು ಹೇಳ್ತಿದ್ದೆ ಮರ್ತೆ ಹೋಗ್ಬೇಟೆ ನೋಡಿ
ಹಾ
ಹ್ಮ
ಒಳ್ಳೇದು ಬಾಯ್
ಹ್ಮ
ಬಾಯ್ ಬಾಯ್
ಯಾಕ್ರಿ ಬಾಯಿ ಅಂತ ಹೇಳ್ತೀರಾ
ನ ಹುಡ್ಗಿ ಬಯತಾಳೆ ಜಾಸ್ತಿ ಮಾತಾಡ್ತ
ಯ ಹಾಗ
ಹ
ಮತ್ತ ನಿಂದ ಆಯ್ತಾ
ಆಯ್ತು
ಏನ್ ತಿಂದ್ರಿ
ಸೋವ್ ಪುರಿ
ಮನು
ಪುರಿ ಪುರಿ
ಪೂರಿ ಜೊತೆಗೆ
ಬರಿಪುರಿ
ಹ್ಮ್ ಹ್ಮ್ ಹ್ಮ್
ಸೂರ್ಯ ಜೊತೆಗೆ ಎಣ್ಣೆ
ಪುರಿ ಜೊತೆಗೆ
ಎಣ್ಣೆ
ಏನೇನಾ ಅಂದ್ರೆ
ಎಣ್ಣೆ ಅಂದ್ರೆ ಇದು ಅಡ್ಗೆ ಯಾಕೆ ಹಕ್ತಾರಲ್ವಾ
ಆ ಪೂರಿನ ಅದ್ರಲ್ಲೇ ತಾನೇ ಕರಿದ ಇನ್ನಂದ್ರ ಕರೀತಾರೆ
ಅದಿಕ್ ಕೇಳಿದ್ದ ಎಣ್ಣೆ ಅಂತ
ಹ್ಮ ನೀ ನೀವ್ ಹೇಳದು ಏನು ಆರ್ತಾನೆ ಆಗಲ್ಲ
ಒಳ್ಳೇದು ಅರ್ಥ ಆಗ್ಬಾರ್ದು
ಓ ಹಂಗೇ
ಅರ್ಧ ಆದ್ರೆ ಬೇಗವಾ ಉಪೇಂದ್ರ ಸಾಂಗ್ ಹೋಗ್ತಿರಲ್ಲ
ಹ್ಮ್ ಹ್ಮ್ ಹ್ಮ್ ನಿಮ್ಗೆ ಮದ್ವೆ ಆಗೋ ಪ್ಲಾನಿಂಗ್ ಏನು ಇಲ್ವಾ
ಐತೆ ಆದ್ರೆ ಯಾರ ಸಿಗದು
ಸಿಗೋ ಹುಡ್ಗಿ ಹೆಂಗಿರ್ಬೇಕು
ಹೆಂಗಿರ್ಬೇಕು
ಹ್ಮ್ ಕ್ವಾಲಿಟೀಸ್
ಚೆನ್ನಾಗಿರ್ಬೇಕು ನಿಮ ತರ
ಹಂತ ಅಂತ ಅಲ್ಲಾರಿ ಹೆಂಗಿರ್ಬೇಕು ಕ್ವಾಲಿಟೀಸ್ ಅಂತ
ಹೆಂಗ ಇರ್ಬೇಕು ಹಂಗಗೆ ಇರ್ಬೇಕು ಬಿಡ್ರಿ
ಹ್ಮ ಸರಿ ಬಿಡ್ ವಿಷ ನಮ ಯಾಕ
ಹ್ಮ್
ಹ್ಮ ಮತ್ತೆ ಇನ್ನೇನ್ ಸಮಾಚಾರ
ಇಏ ಇಲ್ಲ ಊಟ ಇನ್ನ ಆಗಿಲ್ಲ
ಆಗಿಲ್ಲ ಮಾಡಬೇಕು
ಅನ್ನೆರ್ದಲ್ಲ ಒಂದು ಗಂಟೆ
ಇನ್ನು ಎಲ್ಲಿ ಒಂದ್ ಗಂಟೆ ಇವಾಗ ಹನ್ನೆರಡು ನಲ್ವತ್ತಷ್ಟೆ
ಅಷ್ಟೇ
ಹ್ಮ್
ಹ್ಮ್ ನನ್ನೆರಡ ನಲ್ವತ್ತಾದ್ರೂ ಊಟ ಮಾಡಿಲ್ಲ
ಟಿಪಿನ್ ಮಾಡಿದ್ದೀನಲ್ಲ ಊಟ ಇನ್ನ ಲೇಟು ಊಟ ಓ ಕ್ಲಾಕ್ ನೋ ಅಡಗೆ ಮಾಡ್ಬೇಕು
ಹಾ
ಅಡ್ಗೆ ಮಾಡಿ ಊಟ ಮಾಡ್ಬೇಕು
ಮತ್ತತ್ ಫೋನಲ್ಲ ಮಾತಾಡ್ತಾ ಇದ್ದೀರ ಅಡ್ಗೆ ಮಾಡ್ಬೇಕು ಅಂತ
ಮಾಡ್ಬೇಕು ಹೋಗ್ತೀನ ನು ಮಾಡಕ್ಕೆ
ಹ್ಮ ನಾನುಬ್ ಬೆಳಗ್ಗೆದ ಕೇಳಿದ್ದು
ಮತ್ ನೀವ್ ಮೆನ್ಷನ್ ಮಾಡ್ಬೇಕೇ ತಾನೆ ಬೆಳಿಗ್ಗೆದಯ್ತಾ ಅಂತ
ಹ್ಮ್
ಹ್ಮ್ ಮೆನ್ಷನ್ ಮಾಡ್ದ ಹೇಳಿದ್ರೆ ನಾವ್ ಏನಂತ ಅರ್ಥ ಮಾಡ್ಕೋಬೇಕು
ಊಟ ಆಯ್ತಾ ಅಷ್ಟೇ ಕೇಳಳಕ್ ಬರೋದು ಬೆಳಗ್ಗೆದ ಸಾಯಂಕಾಲದೆ ಎಲ್ಲ ಗೊತ್ತಾಗಲ್ಲ
ಹ
ನೀವ್ ಅರ್ಥ ಮಾಡ್ಕೋಬೇಕು
ಹ್ಮ್ ಎಲ್ಲಾ ನಡ್ತಾ ಮಾಡ್ಕೊಳಕ್ ಆಗಲ್ಲ
ಹ್ಮ್ ಒಳ್ಳೇದು ಅರ್ಥ ಮಾಡ್ಕೊಬಾರ್ದು
ಹ್ಮ್ ನದಕ್ಕೂ ಒಳ್ಳೇದು ಒಳ್ಳೇದು ಅರ್ಥ ಮಾಡ್ಕೊಬಾರ್ದು ಅಂತಾನೇ ಹ್ಮ್ ಸರಿ ತಗೊಳ್ಳಿ ನಾ ಆಮೇಲ್ ಮಾಡ್ತೇನ
ಹ್ಮ್